ಹಲೋ
ಹೇಳಏ್ರಿ
ಅದೇ ಏನ್ ಮಾಡಕತ್ತೀರಿ
ಅಂತೇ ನೋಡನವ್ರೀ
ಕುಂತೀರ ಕೆಲ್ಸ ಅದಾಗ್ಯದಾನ ಹ್ಮ್ ಹ್ಮ್ ಮತ್ತೇನ್ ಡ್ಯೂಟಿ ಹೋಗ್ಬಬೇಕಯ
ಹ್ಮ
ಕೆಲ್ಸಕ್ ಹೋಯತರ ಇಲ್ಲ
ಕೆ
ಯದ್ರ ಕೆಲ್ಸಕ್ಕ
ಮ ಮಿ ನಿದತ ಕಪತ
ಆ ರೀ
ನಟಕ್ಕ ಕೊತೀನಿ
ಹೌದಾ ಮತ್ತ ಅದ್ ಒಂದೇ ಮಾಡದು ಮತ್ತ ಏನು ಇಲ್ಲ
ಇ ತಂದೆ ಮಾಡ್ತಾರೆ
ಅದು ಒಂದೇ ಕೆಲ್ಸನಾ ಹ್ಮ್ ಮನೆಗೆ ಎಸ ಮಂದಿರಿ
ನಳ ಜನ ಇರಿ
ನಿಮ್ಮನ ಅದು
ಹ್ಮ್
ಹಾ
ಹೋ ರರಿ ನಮ್ಮ ಮನೆಗೆ
ಹಾ ಯಶಮನ್ನಿ
ದೀವಷ್ಟ ನೀರ್
ನಾವನು ಒಂದ ಹತ್ತು ಮಂದಿ ಆತವ ಹತ್ತು ಮಂದಿ ಆತವ
ಯಾರ ಏನೇನ್ ಮಾಡ್ತಾರ
ಎಲ್ಲಾರು ವಬ ಸಾರಿ ಕತೆ ಅನ್್ರೆ ಒಬ್ಬ ಒಬ್ಬಕನ್ ನೇಟ್ ಬಾರದ ಮನೆ ಹಾ ಕುಂಟ ನಮ್ಮ್ತ್ತಿ ಮಾ ಮನಯಗ ಇರ್ತಾರ ನಾವ್ ಕೆಲ್ಸಕ್ ಹೋತಿೀವಿ ಹ ಬರ್ತೀವಿ ಈಗ ಬೀಜ ಊರ ಬಂದಾವ ಊರ್ ಕಂತ ಕುಂತೀವಿ ನೋಡ ನೀವು
ನಾವೇನ್ ಮಾಡ ನ ಮಳಿ
ಆಾಂ
ಮನೆಗಿರ್ತ್ತಿದ ನೋಡ್ರ ಏನು ಮಾಡಲ್ಲ
ಹೌದಾ ಮನೆಗೆ ನಿಮ್ಮ್ ಮನಾಗ ಏನೇನ್ ಮಾಡ್ತಾರ
ನಮ್ಮ್ನೆ ಯಾರ ಏನ್ ಮನ ಅಲ್ರಿ ಎ ಆಡ್ಕೊಂಡ
ಅಯ್ಯ ಯಾರ ಏನ್ ಮಾಡ ಹೊಲಪಿಿಲ್ಲ ಇಲ್ಲ ಇನ್ನುೂ ನಿಂಬುದ
ಇಲ್ಲ
ವಳ ಅದ ಎಲ್ಲ
ಹ್ಮ್
ಆಾ
ಇಲ್ಲ ರೀ ಕೇಳಲ್ಲಂಕೀಿವಿ
ಿಯಟದ ಕ್ರ ಏನ್ ಹಾಕಿರಿ
ಹೋಗ್ರಿ ಹಾಕಿರಿ
ಹೌದಾ ಆಯ್ತಾ ಮನ್ಯಾಗಂದ್ರೆ ಯಾರು ಏನ್ ಕೆಲ್ಸಕ್ ಹೋಗಲ್ಲ ಶಾಲಿಂಗ ಹೋಗದಿಲ್ಲ ಏನ್ ಯಾರು ಹ
ನಾ ಆರೋಗ್ಯತೆ ಸಾರಿಗೆ ಎಲ್ಲ ಅನುಪಣಾರೆ
ಆಾ
ಎಲ್ಲಾ ಅನ್ಪಡಾರೆ
ಅಯ್ಯ ಮತ್ತೆ ನೀವು ಹಬಗ್ ನೀವು ಇದ್ದ್ಯಾನಾ
ಅವಲ್ಲ ಒಮ್ಮ ಹೇಳ
ಹ ಮತ್ತ ಏನು ಡ್ಯೂಟಿ ಯಾವಾಗ ಮಾಡ್ತಿ
ಏನ್ ಮಾಡಲ್ರಿ ನಾ ಮನೆಯ ಕುತನ್ರಿ
ಮನ ಸ್ ಕುಂತಿದಿ ಎಲ್ತನ ಮುಗ್ದದ
ಟೆಂ
ಹಾ
ಮತ್ನೇ ಕ್ಲಾಸ್ ಮುಗಸನ್ಿ
ಹಾ ಹಾ ಹಾ ಹಾ ಆಯ್ತಾಯ್ತ ಅದೇವಾ ನಾವು ಹ ಇದು ಮಾಡ್ಲಕತಿ ಕೆಲ್ಸಕ್ಕ ಬೀಜ ಊರವು ಮಾಡವು ಈ ಬಂದಾವಾ
ಯಾವ ಯಾವ ಬೀಜಾಕಿರಿ
ಹತ್ತಿ ಹತ್ತಿ ಹಾಕಿವ ತೊಗರಿ ಹಾಕಿವ ಅದೇ ಕೆಲಸ ಮಾಡ್ತವಿ ಆ
ಹತ್ತಿ ಬಿಡ್ತೀರಿ
ಪ್ರತಿಗನ ಬುಡ್ಸಕ ಬರ್ತಾವನ ಊರಿ ಅಡ್ಡ ಅಡಲಿ ಬಂದಾವ ಮ್ಯಾಕ ಅವ ಬಂದ್ ತಕ್ಸಣ ಚೇದ ತೆಗ್ದ ನಾವು ಬೆ್ಯಾಂಗ್ಳೂರ್ಗ್ ಹೋಗಬಕ್ರೀ
ಬೆಂಗ್ಳೂರಿಗೆ ಯಾಕೋತಿೀರಿ
ಅರಿ ಅಧೂರ್ಯಾ ಕಾಯವ
ಡ್ರ ನ್ ಡಿತೀರ ಎಲ್ಲಿ
ಅಲ್ಲಿ ಕೆಲ್ಸ ಮಾಡ್ತಿೀವಿ ಕಂಪ್ನಿಯಾಗ ದಿನ ನಾಕ್ನೂರು ರೂಪಾಯಿ ಹಂಗ ಕೊಡ್ತಾರ ಅದು ಇದು ಬಟ್ಟಿ ಕಂಪನಿಲಿ ಗಾರ್ಮೆಂಟ್ನಾಗ
ಹ್ಮ ಎಷ್ಟ್ ಕೊಡ್ತಾರೀ ತಿಂಗಳಿಗೆ
ದಿನ ನಾಕ್ ನೂರು ರೂಪಾಯಿ ಅಂತ ಹಾಕ್ ಕೊೊಡ್ತಾರ
ದಿನ ಕೊಡ್ತಾರೆ
ಹ್ಮ್ ದಿನ ದಿನ ದಿನಕ್ಕ ದಿನ ನಾಕ್ನೂರು ರೂಪಾಯಿ ಅಂತ ಹಾಕಿ ಕೊಡ್ತಾರ
ನೀ ಏನ್ ಮಾಡ್ತರಿ ಕೆಲ್ಸರಿೀ
ಅಲ್ಲಿ ಬಟ್ಟೆ ಮಡಚಿಡದು ಅದು ಮಡ್ಚಿಡೋದು ಇದು ಮಡಚಿಡದು ಮತ್ತೆ ಇಲ್ಲಿ ಸದಿ ಪದಿ ಆಗೋಣ ಅಕ್ಕಡಿ ಹೋಗ್ ಬಿಡ್ತೀರ್ ಎಲ್ಲಾರು ಬಾಬಾ ಮಗಾನ ಕಿರಣಿ ಅಂಗಡಿ ನಡೆಸ್ತಾನ
ಹ್ಮ್
ಮ ನೇಟ್ ಬರ ಕುೂಂತಾಳ ಮನಯಾಗ ಒಬ್ಬ ಶಾಲಗ್ ಹೊ ತಾನ ಕಿರಣಿ ಅಂಗಡಿ ಅದ ಆದ ಊರಾಗ ನಾವು ಉಳ್ದವ್ರ ಕೆಲ್ಸಕ್ ಹೋತಿವಿ
ಕಿರಣಾಣಿಂಗಳೇ ಏನೇನ್ ಮಾಡ್ತೀರಿ ಕಿರಣಾಣಿಂಗ
ಕಿರಾಣಿ ಅಂಗಡಿಯ ಮಾಲ್ ಚೆಂಗಿನ ಕಾಳ ತ ತೊಗರಿ ಬ್ಯಾೇಳಿ ಕಡಲಿ ಬ್ಯಾೇಳೆ ಹಲಸ ಇಡದಾರೆ
ಎಲ್ಲಿ ಬರ್ತೀರಾ ನಿಂಗಗೆ ನಿಂಗೆ ಎಲ್ಲಿ ಬರ್ತದ್ರೀ ಕಿರಾಣಿ ಅಂಗಡಿನಿಂದ
ಅಯ್ಯ ಕಡಿ ಬರ್ತದ್ರ ನಂಬದು ಯಾತಿಗಿರಿ ಒಳಗ್ ಬರ್ತದ್ ನೋಡಿ ಯಾತಿಗಿರಿಯಗ ಈ ಕಡೆ ಸೈಡ್ ಬರ್ತದ್ರ ಈ ಗಾಂಧಿ ಕಂತ ಅರಿ ಬರ್ತ ನೋಿ ಯಾವರು ನಿಮ್ದ ಯಾವರು
ಮುದೇಗುಡಿರಿ
ಬಿಳಿ ಗುಡಿಯ ಹ ಅಲ್ಲಿ ಏನೇನ್ ಮಾಡ್ತಿರ
ಈಗೂಡಾಗ ಏನು ಮಾಡಲ್ರಿ ನಮ್ ಮನೆಗ ಇರ್ತಿರಿ
ಸ್ವಂತ ಮನಾರ
ಹ ಸ್ವಂತ ಮನಾದ್ರಿ ಮನಾಗ
ಹ್ಮ ಹ್ಮ್ ಹ್ಮ್ ಹ್ಮ್ ನಿಮ್ಮ್ ಅಪ್ಪಾರವರು ಏನ್ ಮಾಡ್ತಾರ
ನಮ್ಮ್ ಅವು ಏನು ಮಾಡಲ್ರಿ ಬರೀ ತಂಬಾ ಹಾಕೊಂಡ್ ಕುಂದಿರ್ತಾಲ್ರರಿ
ಹ್ಮ ನಿಮ ಬಾಬಾ
ನಮ್ ಬಾಬಾ ದುಡಕೋತೇನ್ರಿ
ಹಯ ಬರಿೀ ತಂಬ ಕಾಯಕತ್ತ ಇಏನಂದ್ರ ನಿಮ್ಮ
ಹ್ಮ ಅದೊಂದೇ ಕೆಲ್ಸ ಮಾಡ್ತಾಳ್ರಿ
ಮತ್ತ ಯಾಕ ಕೆಲ್ಸ ಮಾಡುವ ಮಾಡುವ ಚಂದ ಅ ಇರುವ ನಾವ್ ಚಂದ ಸಾರಿ ್ತಿೀ ಅಂತ ಹೇಳ್ಬೇಕು ಹೇಳಕ್ ಬರ್ಲ್ಲಾ ನಿನ್ಗ
ಹೇಳಿದ್ರ ಕೇಳಲ್ರಿೀಿ ತಂಬಾಕ್ ನಾ ಬಿಟ್ಟರು ತಂಬಾಕ್ ಇರಲ್ಲಾ ತಂಬಾಕ್ ಬಿಟರು ನಾ ಇರಲ್ಲ ಅಂತ ಹೇಳಿ ತಂಬಾಕ್ ಒಂದೇಾಕೋತಾಳರಿೀಿ
ಹಾ ನೀ ಎಡ್ ಇರ್ತ ಯಾರ್ ಮನಯಾಗ ಇರ್ತರಿ
ಯಾರ್ ಮನಗನ ಇರ್ಲಿರಿ ನಿಮ್ಗೆೇಬೇಕ್ರಿ
ಮತ್ತ ಹಂಗಂದ್ರೆ ತಂಬಕಾಯಿ ಕತ ಹೊಟ್ಟೆ ಕೇಳದಿಲ್ಲ ಅಂತಂದ್ರ
ನಿಮ್ಗ ಏನಾಯಯ್ತರಿ ನಮ್ಮಮ್ಮಿ ಬಗ್ಗೆ ಹೇಳಿದ್ರ
ಹಾ ಹ ಮತ್ತೆ ಮತ್ತೇಏನ್ ಕೆಲ್ಸ ಮಾಡ್ತ್ರಿ ಇಲ್ಲ ಮತ್ ತಂಬಾಕಯ್ಕತ ಅಂತಂದ್ರಿ ಅದಕ್ಕೆ
ತಂಬ ಕಾಯಿ ಕೊತಾಳ್ರಿ ಮತ್ತಕ ಹಾಕಂದ್ರ ಹಾಕೊಂತಾಳ ಅಂತ ಹೇಳಳ್ಬೇಕ ಏನ ಇಿಲ್ಲ ಅಂತ ಹೇಳ್ಬಬೇಕ
ಏನೋ ನನ್ ಗೂತಾಳಏನ ಒಳಗೆ
ಹ್ಮ ನುಂಗಿದ್ರ ನಂಗತಲ್ರಿ ಹೇಳಲ್ರಿ ಕಿ
ಒಳಗ ನುಂಗಿ ಬಿಡ್ತ
ಒಳಗ ನಂಂತಾಳ್ರಿ
ಹವ ಆ ಕಂತ ಕ ಹತಾಯ ನೀ ಎಂತ ಮಗಳಿದಿ ಆಯ್ಕಂತ ಆಯ್ಕಂತ ತಾಯೇ ನೀ ಅಂತ ಮಳ ಯ್ ಹ್ಮ್ ಮತ್ತ ನೇನ್ ಕೆಲಸ ಮಾಡ್ತರಿ
ಯಾ ಎಲ್ಲಿ ನೀರ್ ಸಿಗ್ಲಿಲ್ಲಾಂದ್ರ ನುಂಗಕ್ಯಾಡ್ರಿಕಿ
ಆ
ಕುಡಕ್ ಸಿಗ್ಲಿಲ್ಲ ಅ್ರ ನೋತಲ್ರರಿ
ಅಯ್ಯ ಚೊರದಾರುವ ಚೊರಾಗಿೀರಿ ಹೆಂಗಾರ ತಾಯಿ ಮಗಳು ಚಂದ ಬೆ್ಯಸ್ಟ್ ಇರಿೂಡ ನೀವು
ಹ್ಮಂದರು
ಹಾ ಮತ್ತ ಮತ್ತೇನೇನ್ ಕೆಲ್ಸ ಮಾಡ್ತರಿ
ಏನ್ ಮಾಡಲ್ರಿ ಮನೆಗ್ ಕುೂಡ್ತೇವಂದ್ರಿ ಕಿವ್ ಕೇಳಲ್ ನಿಮಗ
ಮನ್ಯಾಗ ಕುಡ್ತ್ರಿ ಹ ನಿಮ ಬಾಬಾ
ಬೇಕೊತ್ತರಿ
ಹಾ ಹಾ ಏನ್ ಕೆಲ್ಸ
ಎಪ ಸ್ೀ
ಆಾ
ಟೈಪ್ ಮಾಡ್ತಾರೆ ರೀ
ಎಂತ ಟೈಪ್ ಹೋ
ಜರಾಕ್ಸ್ ಎಲ್ಲ ಮಾಡ್ತಾರೆ
ಹೌದಾ ಹಾ ಹಾ ಹಾ ಏನ ಆತ ಗಿರಕಿ
ಗಿರಾಕಿ ಏನ್ ಆಗಲ್ರಿ
ಹಾ
ಆತದ್ರೀ ಯಾವಾಗಾವಾಗ ಮೂರ
ಮತ್ತೆ ಏನ ಆಗಲ್ಲ ನಿಮ್ಮ ತಮ್ಮ ಏನ್ ಕೆಲಸ ಮಾಡ್ತದೆ
ತಂಬಾ ಮನಾಗ್ ಚಾ ಕುಡ್ಕೊಂಡ್ ಕುಡ್ತಾ ನೋಡ್ರಿ
ಚ ಕುಡಿತದ
ಹ್ಮ್
ಹ್ಮ್ ಹ್ಮ್ ಹ್ಮ್ ಬರ ಚಾ ಕುಡಚ ಹ್ಮ್ ಹ್ಮ್ ಹ್ಮ್ ಹ್ಮ್ ಚಾವಳ ಇಲ್ಲಲ್ಲ ಹೊಡಿತಾನುಣ
ಹ್ಮರಿೀ
ನೋಡವ ಎಂತ ಮಗಳು ಎಂತ ತಮ್ಮ ಬಾರಿ ಬಿಡ ನೀವು
ತಾಯಿ ಏನ್ ಕೇಳಲ್ಲಲ್ರರಿ ತಾಯಿ ತಂಬಕೊಂಡ್ಕೊಂಡ್ಿರ್ತಾಳ್ರಿ ಅವ್ ಒಡ್ಯದ್ ನೋಡಲ್ಲ ಏನ್ ನೋಡಲ್ಲ ತಂಬಕಕ್ಕ ಕುಟು ಬಿಡ್ತಾ ಇಡ್ತ ಉಗುಳು ಉಕ
ಎಲ್ಲರಿಗೆ ಹೊಡಿತಾನ ನ
ಹ ತಾಯಿಗ್ ನೋಡಿತನ್ೀ ನ ಬಿಟ್ಟ
ಎಲ್ಲರಿಗೂ ಹೊಡಿತಾನೆ ಎ ಓ ಹ ಶಾರಿ ಹೊಡದ್ರ ಮತ್ತೆ ಏನ್ ಮಾಡ್ತೆವ ಎಂತದದ ನಿಮ ತಮ್ಮ
ಎಂತ ಮನಿ ನೋಡ್ರಿ ಮನ್ಯಾಗ ಬೆಳಸೋತ್ ಚಂದ ಬೆಳಸಿಲ್ರಿ ನಮ್ಮ್ ಮನ್ಯಾಗ ಅವ ನ್ ಚಲೋನೇನ್
ಹಂಪರಿ ಬ್ರೆ ಇಲ್ಲಯಾನ ದೂರ ಅದ
ಹಾ ಏನ್ ಚಲನಿ ಅನ್ರರಿ ಮನ್ಗ್ ಚಂದ್ ಕಲ್ಸಿನ್ರರಿ
ಮನೆ ಚಂದ್ ಕಟ್ಸಾನಾ ಮನೆಂತದ ಅ ಪಹಾರ ನಿಮ್ಮ ನಿಮ್ಮ್ ಅಪ್ಪ ಹೇಳಕ್ ಬರದ್ರ
ನಮ್ಮ್ಪ್ಪ ದುಡಾಕ್ ಹೊರಗ್ೋಗತನ್ರಿ ನಮ್ಮ್ವ ತಂಬಾಕದ್ ಬಿ್ರಿ ಏನು ಗೊತ್ತಲ್ರಿ ಏನ್ ನೋಡಕ್ ಹೋಗಲ್ರಿ
ಹಯ ಎಂತ ಕ ನೀ ಎ ತಮಗ್ರ ಜಯವ ತಾಯ ಹ ಚಲೋ ಆಯ್ತು ಬಿಳ ಹಂಗಾರ ಅಂದ್ರ ಮತ್ತುೆ ತಲ್ಲ ನಾವು ಹೊರಗ ಯಕಡೆ ನಾವು ಹೋಗಿಲ್ಲ ಸ್ಟೂರ್ ಪೂರ್ ಎಕಡೆ ಯಾಕ ಹೋಗ್ಬೇಕ ಇಲ್ಲ ನೋಡಕ
ಇೇ ಜಾಗರು ರೋಕಿಲ್ಲದ
ಅಯ್ಯ ಹ ಓಬಕ್ ಒಂದ್ ನೂರ ಯ್ತು ಬಸು ಪಿಯ ಅದ ಒಕಸನ್ ಬರಬೇಕ
ನೀವ್ ಹೋಗಿರೆ
ನಾವವು ಹೋಗಿವ ಮತ್ತ ಬೆಂಗ್ಳೂರ್ ಅದು ನೋಡ್ಕೊ ಬಂದಿವವಿ ಮಂತ್ರಾಲಯ ನೋಡ್ಕೋ ಬಂದ್ಯಾ ಹ ಮಾತ್ತಾ ಅಲ್ಲಿ ಕೋಟಿಲಿಂಗಂತ ಸ ಬರ್ತದ ಅಲ್ಲಿ ನೋಡ್ಕೊಂಬಂದಿವವಿ ಎಲ್ಲಸ ನೋಡ್ಕೊಂಬಂದಿನೋ ನೀವು
ನಾವಾಗ ಹಿಂಗೆಲ್ಲ ಸುತ್ತಾಡಕತ್ತ ಇಲ್ ಹೈರಾನಾ ಆದ ಇಷ್ಟಾ ಇಲ್ರಿ ನಮ್ಗೆ
ಅಯ್ಯ ಚೊಲೋ ಇದ್ದೇವು ಹೆಂಗಾರ ಯಾಕಾರಿಿಗೆ ಹೋಗಲ್ಲಂದ್ರ
ಎಕಡೆ ಹೋಗ
ಹ್ಮ್ ನಾವವು ನೋಡಿ ಬಂದ ನೋಡ ಹೊ ಬೆಂಗ್ಳೂರಕ ಬಿಲ್ಡಿಂಗ್ ಅವವು ಆ ಕಡಿಯಾರೆ ಗೋ ಹೂ ಎಲ್ಲ ಸುನ್ ನೋಡ್ಕೊಂಡ್ ಬಂದೀ್ನು
ಅದಂತ ಹೇಳಿ ಯಾಕಿರ್ತಿ ಖರ್ಚು ಮಾಡ್ಕೋಬೇಕ್ರಿ
ಯಕ ಕರ್ಚ ಹತನ ದಿ ಕನಾ
ಮತ್ತತ್ ನೋಡಾಕ್ ಹತತಿರಿ ಆ ಕಡೆಡರಿಡತರಿ ಊಟ ಗೀಟ ಏನು ಮಾಡೋದೇ ಇಲ್ಲೇ ನೀವ್ ಹೊರ ಬಳ
ಊಟಕ್ಕೆ ಓ್ತದ ಮತ್ತ ಸಾವಿರ ಐನೂರು ಇಟ್ಟಕೊಂದ್ ಹೋಗ್ಬೇಕು
ಅಷ್ಟೇ ಅಂದ್ರೆ ನಮ್ಗೆ ಎಷ್ಟೋ ಆಯ್ತ್ರಿ ಅಷ್ಟೇ ಉಳಿಸತೀವ್ರಿ ನಾವ್ ಮನೆಕ್ ಕುಂಂತು ಯಾಕ್ ನೋಡಕ್ ಹೋಗಂದ್ರಿ ಎಲ್ಲಾ ಕಡೆ ದೇವ್ರೇ ಅನ್ರಿ
ಕೆಟ್ಟಜ ಮಂತ್ರಾಲಯ ಮತ್ತ್ ನೋಡ್ಬೇಕು ಮಂತ್ರಾಲಯಕ್ಗ ಬಾರಿ ಒಳ್ಳೇದಾಗೆ ಹೊಂತಾರೆ
ಎಲ್ಲಾ ಕಡೆ ದೇವರು ಒಂದೇ ಕಡೆ ಅನ್ರರಿ ನಮ್ಮ ಒಳಗ ದೇವ್ರ ಅನ್ರರಿ
ಹಾ ಹಾ ಹಾ ನಿಿನಳಗೆ ಆನಾನ ದವ್ರ ನೋಡಯ ಏನನು ಕಾಣ್ತಾನ ಏನು
ಕಾಣ್ಬೇಕಂತ ಇಲ್ಲ ರೀ ಮನಸ್ಪೂರ್ವಕರಾಗಿ ಬೇರೆಯವ್ರಿಗೆ ಸಹಾಯ ಮಾಡದ್ರ ಕಾಣ್ತನ್ ರೀತಿ ಅವ್ರು
ಬೇರೆ ಸಹಾಯ ಮಾಡಿದ ಅಂದ್ರ ಎಲ್ಲರಿಗ ಏನನ್ ಸಹಾಯ ಮಾಡ್ತೇ ಇವ ನೀನು
ಹಾ ಮಾಡ್ತವ್ರಿ ಇ ತಂದ್ರ ಮಾಡ್ತಿದ್ದೀವ್ರಿ
ಹಾ ಹಾ ಅಂದಾಗ ಬರ್ತಾನ ಅ ಅಂದಂಗ ಆಯತು
ಹಾ ರೀ ಇದವರು ಸಾವಿರ ರೂಪಾಯಿ ಸಾವಿರ ಐದನೂರು ರೂಪಾಯಿ ಕಟ್ಟ ಮಾಡ್ಕೊಲಕ್ ಮಂತ್ರ ಎಲ್ಲ ಹತರಿ
ಅಯ್ಯ ಮತ್ತತ್ ಹೋಗಿ ನೋಡ್ಕೊ ಬರ್ಬೇಕಕು ಮನಯ ಕುಂತ್ ಆತವನು
ಮನೆಗೆ ಎಲ್ಲ ಇರ್ತದಲ್ರಿ ಮೊಬಲ್ಾಗ ಮಾತಾಡಕತ್ತೀರಿ ಮೊಬೈಲ್ ಹೆಂಗಿದ್ರ್ ದೊಡ್ಡದ ಇರ್ತದ ದೊಡ್ಡ್ದ ನೋ ನೋಡ್
ಗಾಡ್ದ ಮೊಬೈಲ್ಾಗ ಕರಕ್ ನೋಡಿದವ ಬೇರೆ ದಾಡ್ ನೋಡಿದಾರ ಬ್ಯರೆ
ಕಡೆ ಕ್ಯಾಕ್ ನೋಡಕ್ೋಗಬೇಕ್ರೀ ಸುಮ್ನೆ ಎಲ್ಲೆಲ್ಲಿ ಹೋಗ್ಕ ಸನಿ ಎಂತಂತಸ
ಮಂತ್ರಾಲಯಏನ್ ನೋಡ್ಬೇಕ್ರಿ ಬಾರಿ ಆದದ ಕಡ್ಯಕ ನೋಡ ೋಟ ಹಾಕಂದ್ರೆ ಹಕ್ತವ ನೋಡಿ ಹಂಗ ನೋಡಿ ಬಂದಿವ್ನು
ನ ನ ಎಲ್ಲ ನೋಡ್ ಬರ್ತವ್ರಿ
ಆಯ್ತ ಇ್ದ್ಯಾರಿೀ
ಆಯ್ತು
ಮ